ಹ
ಹಾ ಶಬ್ಬು.
ಆರಾಮದಿಯಲ್ಲ.
ಆರಾಮ್ ನೋಡ್ ನೀ ಆರಾಮಾ.
ಹ್ಮ್ ನಾನು ಆರಾಮದೀನ್ ನೋಡ್.
ಹ್ಮ್ ಏನ್ ಮಾಡಗತ್ತಿ.
ಏನಿಲ್ಲಪ್ಪಾ ಮಧ್ಯಾಹ್ನ ಅಡ್ಗಿ ಮಾಡ್ಬೇಕಾ ಕುಂತಿನ.
ಇನ್ನು ಆಗಿಲ್ಲ ಬೆಳಿಗ್ಗೆ ಏನ್ ನಾಷ್ಟ ಮಾಡಿದ್ರಿ.
ಬೆಳಗ್ಗೆ ನಾಷ್ಟ ಅವಲಕ್ಕಿ ಮಾಡಿದ್ದೆ.
ಹ್ಮ್ ಹ್ಮ್.
ಇವಾಗ ಬಜ್ಜಿಯಾರ್ ಮಾಡ್ಬೇಕ ಅಂತ್ ಕುಂತೀನ್ ನೋಡು.
ಹ್ಮ್ ಹ್ಮ್ ಹ್ಮ್.
ನಿನ್ನೆ ಮಳೆಯಾಯ್ತು ನಿನ್ನೆ ಮಳೆಯಾಯ್ತು.
ನಿನ್ನೆ ಮಳೆ ಇಲ್ಲ ನೋಡ ಅದೇ ಮಾಡಗಿತ್ತಷ್ಟೇ.
ಹೇ ಇಲ್ಲಿ ಆಯ್ತಪ್ಪಾ ನಿನ್ನೆ ಮಳಿ ರಾತ್ರಿ ನಾಲ್ಕ್ ಗಂಟೆಯಿಂದ ಶುರು ಆಯ್ತ್ ಐದ್ ಆರ್ ತನ.
ಹ್ಮ್.
ಹ್ಮ್ ಆತನ ಮದ್ವೆ ಇದು ಮಳಿ ಆದ್ರೆ ಏನೈತ್ ಇಲ್ ಗುಡುಗು ಮಿಂಚು ಮಳಿ ಮೂರು ಒಮ್ಮೆ. ನಮ್ಮನಿ ಹತ್ರ ಒಂದು ಗಿಡ ಇತ್ತು ನೋಡು ಬೇ ಇದು ಬೇವಿನ ಗಿಡ.
ಹ್ಮ್.
ಆ ಗಿಡ ಬಿದ್ದದ್ ನೋಡ ಆಟ ಗಾಳಿಗೆ ಆಟ ಮಳಿಗೆ.
ನಿನ್ನೆ
ಹ್ಮ್ ಲಟ್ಟದೊಂದ್ ಗಿಡನೇ ಬೀತ್ತದ. ನಾಕು ನಾಕ್ ಗಂಟೆಗೆ
ನಾಕ್ ಗಂಟೆಯಿಂದ ಎಷ್ಟು ಗಂಟೆ ತನಕ್ ಇದ.
ಐದ್ ಗಂಟೆ ತನ ಒಂದ್ ತಾಸ ಆಗ್ಯದ್ ನೋಡು ಹತ್ತಿ.
ಹೊ ಅಲಾ.
ಗುಡುಗು ಮಿಂಚು ಏನ್ ನಮ್ಮನಿ ಈ ನಮ್ಮನಿ ಇಲ್ ಬಾ.
ಅಂದ್ರ ಮೊನ್ನೆ ನಮ್ ಕಡೆ ಆಗ್ಯದ ಆ ಕಡೆ ಆಗಿಲ್ಲ ಈಗ ಆ ಕಡೆ ಆಗ್ಯದ ನಮ್ ಕಡೆ ಆಗಿಲ್ಲ ನೋಡ್ರಿ.
ನಿಂಗೆ ನೋಡು ನಮ್ ಮನೆ ಮುಂದ್ ಏನ್ ಗಿಡ ಅದಲ್ಲಟೆ ಇದು ಬೇವಿನ ಗಿಡ ಅದು ಒಂದ್ ಕೆಳ ಒಂದ್ ಐತ್ ದೊಡ್ಡ ಅದನು ಏನ್ ಇವಾಗ ಹಚ್ಚಿದಲ್ಲ ಎರಡ್ ಮೂರು ವಾರ್ ಎರಡ್ ನೂರ್ ಮುನ್ನೂರು ವರ್ಷ ಆಯ್ತ್ ಅದ್ ಗಿಡ. ಅಂತ ಗಿಡ ಎಷ್ಟು ಚೆಂದ ಬಿದ್ದದ ಆಜು ಬಾಜು ಮನಿಗಳು ಅದಾವ. ಆ ಮನಿಗೆ ಆ ಮನಿಗೂ ಟಚ್ ಇಲ್ಲ.
ಹ್ಮ್.
ಅದು ಅದು ಇದು ಗಿಡದ ಮುಂದೆ ಒಂದು ದಾರಿ ಆದ್ ನೋಡ ಹೋಗೋದು ಆ ದಾರಿಗೆ ಬಿದ್ದುಬಿಟ್ ಟದ್ ನೋಡು ಏನ್ ಈ ಕಡ್ದ ಹಾಕ್ಯಾರ ಅನ್ನಂಗ.
ಥೋ ಥೋ ಥೋ.
ಅಷ್ಟು ಚೆಂದ ಅಷ್ಟು ದೊಡ್ಡ ಗಿಡ ಅಷ್ಟು ಚೆಂದ ಬಿದ್ದದ ಯಾರಿಗೂ ಏನಾಗಿಲ್ಲ ಅದು ದೊಡ್ಡದು ಅನ್ಬೇಕವ್ವ.
ಈಗ್ ಏನು ಸಿಡ್ಲ್ ಬಿದ್ದದ ಏನು.
ಸಿಡಿಲು ಸಿಡಿಲ್ ಬಂದ್ ಅದಕ್ಕ ಧಕ್ಕಿ ಹಚ್ಚಿ ಹೊಗ್ಯದ ಅಲ್ಲಿ.
ಹ್ಮ್ ಮೊನ್ನೆ ನಮ್ಮೂರಾಗ ಬಿದ್ದದ ಹೆಂಗ್ ಆಗ್ಯದ ಗೊತ್ತನು ಶಬ್ಬು.
ಹ್ಮ್.
ಮನ್ಯಾಗ ಇದ್ದರ್ಗಿನೇ ಒ ಸ್ವಲ್ಪಿಂದ ಶಾಖ ತಾಕ್ ಹೋಗ್ಯದಂತ.
ನೋಡು ಹೂ.
ಹ್ಮ್ ನಮ್ಮ್ ವಾರಗಿನಿ ಅಕ್ಕಾ ಆಕಿಗ್ ಏನ್ ಆಗ್ಬಿಟ್ಟತ್ ತಿಂಗ ಕೈ ಎಲ್ಲ ಸುಟ್ಟಂಗ ಆಬಿಟ್ಟದದ್ ನೋಡು. ಸ್ವಲ್ಪ ಹಿಂಗ್ ಶಾಕ್ ಬಡ್ದಂಗೆ ಆಗ್ಯದಂತ.
ಅಮ್ಮ ನೋಡು. ಏನು ಅಂತ ಪರಿ ಏನು ಜಾಸ್ತಿ ಆಗಿಲ್ಲ ಬರೇ ಕೈ ಅಷ್ಟೇ ಆಗ್ಯದನ್ನು.
ಕೈ ಹಿಂಗ ಜಳಕಾಯಿ ಹಿಂಗ ಏನ್ರ ಉರಿ ಆಯ್ತದ ಸುಟ್ಟಿರ್ತದಲ್ಲ ಆ ತರ ಆಗ್ಯದ ನೋಡು.
ಹ್ಮ್ ಹ್ಮ್.
ನೀವು ಏನ್ ಮಾಡ್ತೀ ಎಲ್ಲಾರೂ ಸ್ ಸಿಡ್ಲ ಬಿದ್ದದ ಸಿಡ್ಲ ಬಿದ್ದದ ಸಿಡ್ಲ ಬಿದ್ದದ ಸಿಡ್ಲ ಬಿದ್ದದ ಮಂದಿ.
ಏ ನಮ್ಗ ಇಲ್ಲಿ ಅಂತ್ರು ರಾತ್ರಿ ದಗ ದಗ ದಗ ನಡಗಕತ್ತಿದಿವಿ ಯಾಕ ಯಾಕಂದ್ರ ನಮ್ಮ್ ಮನಿ ಪತ್ರಸ್ ಮನಿ ಅಲ್ಲ ಅದು ಅವಾಜಿ ಕೀ ಇದಕ್ ಗುಡುಗು ಸಿಡಿಲಿಗ ನಮ್ ಹುಡುಗ ಅಂದ್ರು ಅಂಜೆ ಬಿಟ್ಟ ನೋಡ.
ನಮ್ದು ಸಿಡ್ಲ್ ನಮ್ದು ಇದನ್ನ ಹಿಂಗೆ ಅದ್ ನೋಡು. ಪತ್ರಾಸಿನ ಮನಿನೆ ಅದ ಈ ಕಡಿ ಮನಿ ಅದು ಕಲ್ ಒಗದಂಗ್ ಆಗ್ತದ ಮಳಿ ಬಂದಾಗ.
ಹ್ಮ್.
ರಿಮ್ ರಿಮ್ ರಿಮ್ ಅಂತ ಕಲ್ ಒಗ್ದಂಗ ಆಗತ್ತಿಲ್ಲ ಅವಾಗ. ಅದು ಅದ್ರ ಸೌಂಡ್ಗ್ ಈಕಿ ನಮ್ಮ ಹುಡುಗಿನು ಹಂಗೆ ಅಂಜ್ತಾಳ ನೋಡ್ ಆವಾಗ.
ಏ ಅಂಜುಗ್ ಬರ್ತದ ಏನು ಎಂತ ಗುಡುಗು ಎಂತ ಸಿಡಿಲು ನಮ್ಮಂತ ತಡೆಗೆ ಇದೆ ಡಬ್ ಡಬ್ ಡಬ್ ಡಮ ಅಂತಿತ್ ನೋಡ್ ನನಗ್ ಮಾತ್ರ.
ಹೌದ್ ಹೌದ್ ಹೌದು ನಾ ಒಟ್ಟ ಮಳಿ ಬಂದಾಗ ನೀದ್ದಿನೇ ಆಗಲ್ ನೋಡ್ ಶಬ್ಬು ನನಗ್.
ಆಗಲ್ಲ ಈಗ ಪತ್ರಸ್ ಮನೆ ಇರ್ತಲ್ಲ ದಡ ದಡ ದಡ ದಡ ಅಂತ ಅವಾಜ್ ಬರ್ ತದ ನಿದ್ದನು ಇಲ್ಲ ಅದ್ರಾಗ ಮತ್ತೆ ಕಾವು.
ಕಾವ್ ಕಾವ್ ಹ್ಮ್.
ಕಾವು ಮ ಮತ್ತೆ ಬಾಕ್ಲು ತಗಿಲಿ ಗಾಳಿ ಮಳೆ ಗುಡುಗಿನೊಂದು ಟೆನ್ಷನ್.
ಮಳಿ ಬರಕತ್ತಂದ್ರ ಲೈಟ್ ತಗ್ದ್ಬಬಿಡ್ತಾನ.
ಹ್ಮ್ ಅದು ಮೇನ್ ಇನ್ನಂಗ ಗಾಳಿ ಮಳೆ ಎಲ್ಲಿ ಇರ್ತದೇನ ಅವ ಹಿಂದನೆೇ ತಗ್ದ್ ಬಿಡ್ತ್ ತ್ತ ಲೈಟು.
ಹ್ಮ್ ಆ
ಹ್ಮ್ ಅದ್ಕೆ ಎಷ್ಟು ಬೇಸ್ರವ ತಾಯಿ. ಯಾಕಂದ ಮಳಿಗಾಳಿ ಬರ್ತವನಾ ಈ ಸರಿ ಏನು ಗೊತ್ತಾನ ಈ ಸರಿ ಮಳಿ ಕಮ್ಮಿ ಅಂತ ಗುಡುಗು ಮಿ ಚು ಬಾಳ ಅಂತ ಈ ಸಾರಿ.
ಹೌದೌದು ಮಳಿ ಕಡಿಮೆ ಅಂತೇರತಪ.
ಹ್ಮ್ ಹೇಳ್ಯಾರ ಹಿಂಗ ಆದ್ರ ಹೆಂಗ್ ಮಾಡ್ಬೇಕ್ ನೋಡ್ ಪಾಪ ಮೊನ್ನೇನೆೇ ಹ ಯಾವಾಗೋಂದ್ ಕೌಳಿ ರಾಶಿ ಆದಾಗನೇ ಐದ್ ಗಂಟೆ ಅವಾಗನು ಐದ್ ಗಂಟೆಗೆ ಬಂತ್ ತು ಆದ್ರ ದಿನ ಇತ್ತು ಸಂಜೆ ಐದ್ ಗಂಟೆಗ ಅ ಕೌಳಿ ರಾಶಿ ಹತ್ರ ಬರ್ದಾಡಿ ಮಳಿ ಬರಗತ್ತದಂತೇಳಿ ಬರ್ದಾಡಿ ಮುಚ್ಚಾಗತ್ತನ್ ಬರ್ಕ ಬರ್ಕ ಮುಚ್ಚಾಗತ್ತ ನೋಡು ವ ಅದು ಗುಡು ಸಿಡಿಲ್ ಬಂದು ಅವನತ್ತ್ ಹತ್ರ ಅದು ಕೌದಿ ಅದಾವ ಅವನ್ ಹತ್ರ ಬಂದು ಕೌದಿಗ್ ಬಿದ್ದದ ಸಿಡಿಲು ಅವ್ನಿಗೆ ಬಿದ್ದಿಲ್ಲ. ಅವಾ ಏನ್ ಮಾಡ್ಯನ ಅಂಜ್ಕೇಶಿ ಬಿದ್ಬಿಟ್ಟ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ.
ಅದು ಹ ಹ ಗಾಬ್ರ ಆಗ್ಬಿಟ್ಟಾನ ಅವನು.
ಗಾಬ್ರಿ ಆಗಿ ಬಿದ್ ಬಿಟ್ಟವ ಹಂಗೆ.
ಥು ಥು
ಎಲ್ಲಾಕ್ ಮಂದಿ ಎಂತ ದೊಡ್ಡ್ ದೈವ ಪ್ಪ ನೀನು ನಿನ್ನ ಹಣೆ ಬಾರದಾಗ ಇನ್ನ ಜೀವಂತವಾಗಿ ಹೀರೋದ ಐತಿ ಹಣೆಬರ. ಅಂತಂದ್ರು ಎಲ್ಲ, ಕೌದಿ ಅಂದ್ರ ಆ ಸುಟ್ಟು ಕರ್ಕಲ ಆಗ್ಯ ನೋಡ್ ಆ ತರ ಆಗ್ಯದ.
ಅವ ಎಂತ ಪರ ಎದಿ ಒಡ್ಡಿರ್ರ್ರ್ಬಹುದು ಹೆಂಗಾಗಿರ್ಬೇಕ್ ಅವನಿಗೆ
ಎದಿ ಹೊಡ್ದ್ ಒಂದ್ ಅರ್ಧ ತಾಸು ಪ್ರಜ್ಞೆನೇ ಇರ್ಲಿಲ್ಲ.
ಶಾಕ್ ಆಗ್ಬಿಟ್ಟದ್ ಅವನಿಗೆ.
ಹ್ಮ್ ಸಶಾಕ್ ಆಗಿತ್ತಲ್ಲ. ಮತ್ತೆ ಅಲ್ಲೇ ಊರ ಅಲ್ಲಿ ನಮ್ ಕ್ಯಾನಲ್ ಮೇಲೆ ಹಾಕ್ತಾರ ಅದು ಕವ್ಳಿ. ಕ್ಯನಲ್ ಮೇಲ ಅಂದ್ರೆ ಬಾಳ ಮಂದಿ ಇರ್ತ ತರಲ್ಲ ಅವ್ರು ಬಂದ ಎಬ್ಸಿ ನೀರ್ ಹಾಕಿ ನೀರ್ ಕುಡಸಿದ್ರು ಮತ್ತೆ ಮನಿ ತಂದ್ ಬಿಟ್ರು ಅವಾಗ ಚುರು ಆಗ್ಯೆನಾ ನನ್ಗ್ ಏನಾಗಿತ್ತು ನನ್ಗ್ ಏನಾಗಿತ್ತು ಅಂತ ತುಸು ಗಾಬರಿ ಆಗ್ಬಿಟ್ಟ ಅವನು.
ಹ ಹ
ಏ ಇಂತ ಪರಿ ಅದವ ಗುಡುಗು ಮಿಂಚು ಅದ್ರಾಗ ಎಲ್ಲಿ ಹೋಗ್ಬಾರ್ದ್ ನೋಡವ ಆ ಟೈಮ್ನಾಗ.
ಹೌದೌದ್ ಹೌದ್ ಶಬ್ಬು ಎಲ್ಲಿ ಹೋಗಂಗಿಲ್ಲ ಮಾಡಂಗಿಲ್ಲ. ಬಾಳ ಕಷ್ಟ.
ಕಷ್ಟ ಮತ್ತೆ ಈಗಿನ್ ಜನ್ರೇಷನ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟದ ಮತ್ತ್ ತ್ತೆ ಅದ್ರೊಳಗ ಇದು ಒಂದು ಗುಡುಗು ಮಳಿ ಅಂತೇಳಿ ಅರ್ದ ಜೀವನ ಇಲ್ಲೇ ಹೊಡಿತದ ನೋಡು.
ಹೌದೌದ ಹೌದೌದು.
ಸಾಯಂಗಾತದೆ ಒಂದೊಂದ್ ಟೈಮು.
ಹಾ
ಒಂದೊಂದ್ ಟೈಮು ಏನಪ್ಪಾ ಇದು ಮಳಿ ಮೊದ್ಲಿನ್ ಮಳೆ ಹೆಂಗಿದ್ದು ಏ ನೀಲ್ಲಮ್ಮ. ಬಂದ್ರ ಬಂದದ ಇಲ್ಲ ಹಣೆಕಲ್ಲು ಈ ತರ ಗೂತಿದ್ವು.
ಹಾಣಿ ಕಲ್ ಬಟ್ಟಿದ್ದು ಸೌಂಡ್ ಇರ್ತಿರ್ಲಿಲ್ಲಾ ಈ ಬರೀ ಅವವಾಜವ ಈಗ.
ಬರೀ ಆವಾಜು.
ಹ್ಮ್ ಎದ್ರತಾರ ಈಗ ಮಳಿ ಬರದ್ ನೋಡಿ ರೈತರಿ ಎದ್ರಂಗಗ್ಯದ
ಎದ್ರಂಗಂಗ್ಯದ ನಾವ್ ಎಲ್ಲೆಲ್ಲೋ ಕೇಳ್ತಿದೀವಿ ಅದು ಬಿದ್ದದ ಇ ಬಿದ್ದದ ಅಲ್ಲಿ ಆಗ್ಯದ ಇಲ್ಲ ಆಗ್ಯದಂತ ಕಣ್ಣಾರೆೇ ನೋಡ್ದಂಗ ಆಗ್ಯದ ನಿನ್ನೆ ಅಂತೂ ಹ ಕಣ್ಣ ಕಟ್ಟ್ದಂಗ ಆಯ್ಬಿಟ್ಟದ್ ನೋಡ್ ಗಿಡ
ಹೌದೌದೌದು ಹ್ಮ್ ಹಂಗಗೆ ಆಗತ್ವಾ
ಹ ಹೌದಪ್ಪಾ
ಹ್ಮ್
ಹೋಗಿಲ್ ಸಂತೆ ಅದು ಮಾಡ್ಕೊ ಬಂದಿಲ್ಲಾ
ನಿನ್ನೆ ತಾಳಿಕಟ್ಟಿಗೆ ಹೋಗಿ ಒಂದ್ ಪಾಕೆಟ್ ಜೋಳ ತ ಬಂದೆ
ಹ್ಮ್
ಬೆಲ ಒಂದ ಸ್ವಲ್ಪ್ ಸ್ೊಲ್ಪ್ ಸಂತಿ ತಗೊಂಬಂದಿನಿ ಇವತ್ ತೋಗಿ ಅಕಿದು ಸ್ಕೂಲ್ದ ಕೇಳ್ಕೊಂಡೆ
ಹ್ಮ್
ಹಾಸ್ಟೆಲ್ ಅಲ್ಲೇ ಕೊಡೆ ಕಲ್ದ ಇರೋದಾದ್ರ ಅರವತ್ ಸಾವಿರ ಹಾಸ್ಟೆಲ್ ಫೀಸ್ ಅಂತ
ಅಬ್ಬಾ ಹ್ಮ
ಹ ಐವತ್ತು ಸಾವಿರ ಫೀಸ್ ಅಂತ ಸ್ಕೂಲ್ದು
ಬಾಳ ಆಯ್ತು
ಒಂದ್ ಲಕ್ಷದ ಹತ್ ಸಾವಿರ ಅಂತ ಶಬ್ಬು ಅದ್ಕಲೆೇ ಬೇಡ ಸ್ವಲ್ಪ ದಿನ ಅವು ಮಾಡ್ಲಕ್ಕ ಕಷ್ಟ ಆಗ್ಲಕ್ಕ ಅಪ್ಪೊಂಡ್ವನ ಮಾಡಲಕ್ಕ ಅವದಿಲ್ಲ
ಹ್ಮ್ ಹ್ಮ್ ಹೋಗೋದ ಬರದು ಅ ಆೇಗ್ ಬೆಳಗ್ ಒಂದ್ಟೈ್ ಟಿಫಿನ್ ತಗೊಂಡ್ ಹೋಗ್ ಬಂದ ಅಂದ್ರೆ ಮತ್ೆ ಸಂಜಿಕೆ ಮಾಡ್ತಾರ
ಮಾಡ್ತಾಳ
ಹ್ಮ್
ಅದ್ಕ ಇರ್ಲವಾ ಅಂತಂದಿನಿ ಈಗ ನಾದ ಇವತ್ತು ಹೋಗ್ಬೇಕಕ್ು ಅಡ್ಮಿಷನ್ ಮಧ್ಯಾಹ್ನ ಮ್ಯಾಗ ಓ್ತೀನಿ ಅಡ್ಮಿಷನ್ ನ್ ಮಾಡಿ
ಒಂದಿಷ್ಟ ಒಂಬತ್ ಕೊಟ್ಟ ಅಡ್ಮಿಷನ್ ಮಾಡ್ಬರ್ರಿ ಅಂತೀವ ಅಂತಂದರ ಐದ್ ಸಾವಿರ ಕೊಟ್ಟು ಅಡ್ಮಿಷನ್ ಮಾಡಿ ಬರ್ತೀನಿ
ಹ್ಮ್ ಹ್ಮ್
ಹ್ಮ ಮತ್ತೆ ಶುಕ್ರವಾರಿಂದ ಚಾಲು ಅಂತ ಸ್ಕೂಲು
ಈಗ ಅಲ್ಲಿ ವ್ಯಾನ್ ಬರುತ್ತ ಅನ ಕೊಡೆ ಕಾಲಿಂದ
ಬತ್ತ ಬ್ಯಾನ್ ಬರುತ್ತಾ
ಅಂದ್ರೆ ನೆಡ್ದ್ದಗ ಅವ ಆಜು ಬಾಜು ಇದರ್ಗು ಹೇಳ ಸ್ವಲ್ಪ ಹುಷಾರಾಗಿರ ಅಂತ ಹೇಳ
ಹ್ಮ್ ಅಗರಾಟಗ ಬೂದಿಯಾಳು ಮಕ್ಕಳು ಎಲ್ಲಾ ಹೋ್ತಾರ
ಹ್ಮ್
ಅಂದ್ರೆ ನು ಇದೇ ಕಷ್ಟ ಬೆಳಗ್ಗೆ ಟಿಫನ್ ಮಾಡೋ ಮೊದ್ಲೇ ನ ಊಟ ಮಾಡಲ್ಲ ಶಬ್ಬು ಒಟ್ಟ ಊಟ
ಹಿಂಗೆ ಯತನ್ನೋಡವ ಕಷ್ಟ ಅನ್ಸುತ್ತ ಆದ್ರೂ ಏನ್ ಮಾಡ್ಬೇಕವ
ನಿದ್ದಿಲ್ ನೋಡ ನಿನ್ನ ನೈಟ್ ಪೂರ್ತಿ ಒಂದೊಂದು್ ಸೆಕಂಡ್ ಬಿ ನಿದ್ದಿ ಮಾಡಿಲ್ ನೋಡ್ರಿ ಶಬ್ಬು ನಾನ್
ಯಕ್ಕ ಟೆನ್ಷನಾ
ಟೆನ್ಷನ್ ಬರ ಹೇಳತ್ನಲ್ಲ ಹಾರಟ್ ಬೀಟ್ ಅಷ್ಟು ಜೋರ್ ಳೋದು ಕೈಕಾಲ್ ತರ ತರ ನಡ್ಗೋುದು ಹ ಇಂಗಾ ಕಾತ್ತು ಬಿಟ್ಟ
ಇಲ್ಲ ನಾವವು ಒಂದ್ ಹೇಳ್ತನ ನೀ ಎಷ್ಟೇ ಕಷ್ಟ ಬರ್ಲಕ್ಕ ನೀ ಟೆನ್ಷನ್ ತಗೋಬೇಡ ಯಾಕ ಯಾಕಂದ್ರೆ ನೀನ್ ನಿನ್ ನಿಮ್ಮವಗ ನಿನ್ ನಿನ್ ಮಗಳಿಗೆ ನೀನೇ ಆಧಾರ್ ಈಗ ಈಗ್ ಆಯಸ್ಸು ಕಾಲಮಾನು ಸೂಕ್ಷ್ ಕಮ್ಮಿ ಅದಾವೆ ಬಿ ಪಿ ಕಮ್ಮಿ ಆಯ್ತ್ ಅಂದ್ರೆನು ಮತ್ತೆ ಅದಕ್ಕೊಂದ್ ಸ್ವಲ್ಪ ಪ್ರಾಬ್ಲಮ್.
ಅಳುದೇ ಅಳುದೇ ಅಳುದೇ ಅಳುದೇ ಅಳುದೇ ಆ ಕಣ್ಣಾಗ್ ನೀರ್ ತಾವೇ ಹೋತವು. ಈಗ ನಿನ್ನೆ ತಾಳೆ ಕೊಟ್ಟಿ ಹೋಗಿನಲ್ಲ ಶಬ್ಬು ನಿಜ ಹಿಂಗ ರೋಡ್ ಮ್ಯಾಗ್ ಬರಕತ್ತೀನಂತನೂ ಪ್ರಜ್ಞೆ ಇಲ್ ನನಗ
ನೋಡು
ಒಟ್ಟ ಯಕಡೆ ಯಕಡೆನೋ ಜ್ಞಾನ ಇಲ್ಲ.
ಏ ಹೆಂಗ್ ಮಾಡ್ಬ್ಯಾಡೆ ನೀನು ಅಷ್ಟು ಟೆನ್ಷನ್ ಯಾಕ್ ತಗೊಂಡಿದಿ ಆದಂಗ್ ಆಗ್ತೈತ ಮುಂದ್ ದೇವರು ಇದಾನಂತ್ ಹೇಳದು
ಏನ್ ಮಾಡುದ್ ಇಷ್ಟತನ ಆದ್ರೂ ಸುಮ್ನೆ ಖಾಲಿ ಕುಂತಿ ನೋಡು. ನಮ್ ಅಂಟಿಯರ್ ಹಚ್ಚಿದ್ರು ನಮ್ಮ್ ಅಂಟಿ ಗಂಡ ಹಚ್ಚಿದ್ದ ಎಲ್ಲರು ಹಚ್ಚಿ ಮಾತಾಡಿದ್ರು ಹೋಗ್ ಬ್ಯಾಡವ್ವ ಹೋಗ್ ಬ್ಯಾಡ ಅಂತಾರ ಹೋಗ್ಬಡ ಅಂದ್ರ ಹೆಂಗ್
ಆಗಲ್ಲ
ಈ ಮನಿ ನಡಿಬೇಕು ಹುಡುಗಿ ಸ್ಕೂಲ್ ಫೀಸ್ ನಡಿಬೇಕು ಇರೋದೇ ಆಕೆನಗೋಸ್ಕರ ಮತ್ತಾಕೆನ್ ಶಾ ಶಾಲಿನೆ ಚೆನ್ನಾಗ್ಲಿಲ್ಲ ಅಂದ್ರ ಹೆಂಗ
ನೀನು ಅದು ಎಲ್ಲಾ ಆಗುತ್ತಾ ನೀನ್ ಟೆನ್ಷನ್ ತಗೋಬೇಡ ಫಸ್ಟೆ ನಾ ಹೇಳ್ತೀನ್ ನೋಡ್.
ಫುಲ್ ಟೆನ್ಷನ್ ಶಬ್ಬು ಏನ್ ಟೆನ್ಷನ್ ಮಾ ಕೊ ಬ್ಯಾಡ ಅಂದ್ರು ಆಗೋದಿಲ್ಲ ಎಷ್ಟು ಟೆನ್ಷನ್ ಅಂದ್ರ ಅಯ್ ಇಪ್ಪೋ ಕಣ್ ಎಲ್ಲಾ ಊತ್ಕೊಂಬಿಟ್ಟಾವು ಇಷ್ಟ ತಗ್ಯದಲ್ಲ ಟೈಮ್ ಆಗ್ಯದ್ರ ಇನ್ನಾದ್ರು ಈ ಬೆಳಗ್ಗೆ ಒಂದ್ ಕಪ್ ಟೀ ಕುಡ್ತೀನಿ ಆಯ್ತ್ ನೋಡ್ ಇನ್ ಊಟ ಇಲ್ಲ ಜಳಕ್ ಕಿಲ್ಲ ಏನಿಲ್ಲ ಇಷ್ಟೆ ಸುಮ್ ಕೂತ್ಬಿಟ್ಟಿನ್ ನೋಡ್. ಆ ಬಟ್ಟಿ ರೆಡಿ ಮಾಡ್ಕೋಬೇಕಂತೀನಿ ಒಂದಿಷ್ಟ್ ಅಲ್ಲಿ ಬ ಟಿ ರೆಡಿ ಮಾಡಿಟ್ಟೀನಿ ಒಂದಿಷ್ಟ್ ಅಕ್ಕಿ ತೊಂಬಾ ಆಂಟಿ ಅಂತ ಹೇಳ್ಯಾರ ಹುಡುಗರು ಒಂದಿಷ್ಟ್ ಅಕ್ಕಿ ಹಾಕ್ ಹೊಬೇಕಂ ಟಿನಿ ಅರ್ಧ ಅಲ್ಲಿ ಹಾಕಿನಿ ಅದನ್ನ ಅಲ್ಲೇ ಬಿಟ್ಟೀನಿ ಬಟ್ಟೆ ಅರ್ಧ ಮಾಡ್ಚಿಟ್ಟೀನಿ ಅಲ್ಲೇ ಬಿಟ್ಟೀನಿ. ಹಾ ಅವೆಲ್ಲ ಏನೇನ್ ನಾನು ಏನೇನ್ ಬೇಕ್ ತಗೋಬೇಕ ಅಂತಿನಿ ತೊಗೋಳಾಕ್ ಹೋಗಿರ್ತೀನಿ ಎದಕ ಬಂದಿದ್ನಲ್ಲ ಅಂತಿನಿ ಈಗ ಮತ್ತ ಮರಿತೀನಿ.
ತಗ ನೀ ಟೆನ್ಷನ್ ತಗ ಬೇಡವ ನಿಜ್ವಾಗ್ಲಿ ಹೇಳತ್ನ್ ನಿನ ನೀ ದುಡಿ ದುಡಿಮೆ ಅದು ಕಮ್ಮಿ ಮಾಡು ನೀ ಟೆನ್ಷನ್ ತಗೋಬೇಡ.
ಹ್ಮ್
ಏನಿಲ್ಲ ದೇವ್ರಗ ಇಟ್ಟಂಗ ಎಷ್ಟೋ ಮೊದ್ಲಿನ್ ಕಾಲದಾಗ ಎಷ್ಟೋ ಕಷ್ಟಪಟ್ಟು ದೊಡ್ಡರಾಗಿ ಈ ಜೀವನ ಸಾಧಿಸ್ತಾರಂತ ಈಗ ಏನ್ ಬಿಡ್ ಏನ್ ಜನ್ರೇಷನ್ ಎಷ್ಟ ಕಾಲ ಸ್ಪೀಡ್ ಐತಿ ಈಗ. ಯಾಕ್ ಟೆನ್ಷನ್ ತಗೋತಿದಿ ಹೇಳು
ಅಲ್ಲ ಇವ್ರನ್ನ ಬಿಟ್ಟು ಹೊಂಟಿನಲ್ಲ ಅದೇ ಒಂದು ಟೆನ್ಷನ್ ಮತ್ತ ಏನಿಲ್ಲ ಇವ್ರರಿಬ್ರನ್ನ ಬಿಟ್
ಏನಿಲ್ಲ ನೀನ್ ನೀ ಮ ತ್ತೆ ನೀನ್ ನೋಡು ನಿಂದ ಹೆಚ್ ಕಡಿಮೆ ಆಗಿತ್ತು ನೀ ಟೆನ್ಷನ್ ತಗೊಂಡು ಅ ಆರಾಮಾಗಿರು ಆರಾಮಾಗಿನೇ ಮಾಡ್ಕೊ ಎಲ್ಲಷ್ಟು ದೇವ್ರ್ ಇರ್ತಾನ ಯ ಈಗ್ ಕಾಯ್ತಾನ.
ಮಾಡ್ತೀನಿ ಇರು ಶಬ್ಬು ವಾಪೀಸು
ಹಾ ಸರಿ